ಹಲೋ ಹಾ
ನಮಸ್ಕಾರ
ನಮಸ್ಕಾರ
ಹ್ಂ
ಹಾ ಕೇಳ್ಸ್ತಿದ್ದ ನನ್ನ್ ಹೆಸರು ಪೂಜಾ ಅಂತ. ಹ್ಮ್ ನಮ್ಮ ಹೆಸರು ಪೂಜಾ ಅಂತ.
ಹ್ಮ್ ನಮ್ಮ ತಿಂಡಿ ಮಾಡಿದ್ರ ಊಟ ಮಾಡಿದ್ರ.
ಹ ಮಾಡಿ
ಆಯ್ತಾ ಅಂತ
ಹೌದಾ
ಅ ಹ್ಮ್ ಏನ್ ಮಾಡ್ತಿದ್ದೀರಾ
ಏನಿಲ್ಲ ಕೂತಿದ್ವಿ.
ಊಟ ಮಾಡಿದ್ರ.
ಹಾ ಮಾಡಿದ್ವಿ ನಿಮ್ದಾಯ್ತಾ. ನಿಮ್ದು ಊಟ ಆಯ್ತಾ ಹಾ ಏನ ಊ
ಏನ್ ತಿಂದ್ರಿ. ಬೆಳಗ್ಗೆ ಆಯ್ತು ಇವಾಗ ಇನ್ನೂ. ಹೌದಾ ನಮ್ದು ಬೆಳಗ್ಗೆ ಆಯ್ತು ಇವಾಗ ಇನ್ನು ಇಲ್ಲ.
ಹ್ಮ
ಹ್ಮ್
ಮತ್ತೆ ಚೆನ್ನಾಗಿದ್ದೀರಾ ರಕ್ಷಿತಾ ಅವರೇ.
ಹ್ಮ್ ಚೆನ್ನಾಗಿದ್ದೀನಿ ನೀವು ಹೆಂಗಿದ್ದೀರಾ.
ಹಾ ನಾವು ಚೆನ್ನಾಗಿದ್ದೀವಿ.
ಹ್ಮ್ ಮನೇಲಿ ಅಪ್ಪ ಅಮ್ಮ ಎಲ್ಲಾ ಚೆನ್ನಾಗಿದಾರ.
ಹಾ ಎಲ್ಲಾ ಚೆನ್ನಾಗಿದರೆ ಹ್ಮ.
ಹ್ಮ್
ನೀವ ಏನ ಮಾಡ್ತಾ ಇದ್ರಿ.
ನಾವು ಓದ್ಕೊತಾ ಇದ್ದೀವಿ ಪರೀಕ್ಷೆಗೆ ನಾಳೆ.
ಹಾ
ಹ್ಮ್ ನೀವು
ಹ ನಾವು ಕೆಲ್ಸ ಮಾಡ್ತಿದ್ವಿ.
ಹೌದಂಗ ಹೇಗ್ ನಡಿತಿದೆ ಕೆಲ್ಸ ಎಲ್ಲ. ಕೆಲ್ಸ ಎಲ್ಲ ಹೇಗ್ ನಡೀತಿದೆ.
ಎಲ್ಲ ಚೆನ್ನಾಗಿದೆ ತಲೆಗೆ ಒತ್ತಡ ಆಗುತ್ತೆ. ಹೌದು
ಹ್ಮ್
ಹ್ಮ ಜಾಮಾ ಎಲ್ಲಾ ಚೆನ್ನಾಗಿದ್ಯಾ. ತುಂಬಾ ಮಳೆ ಬರ್ತಿದೆ.
ನಮಗೆ ತುಂಬಾ ಬಿಸಿಲು. ನಮ್ಗೆ ತುಂಬಾ ಬಿಸಿಲು ಹ್ಮ್.
ಹ್ಮ ನಮ್ಮ ಊರಲ್ಲಿ ತುಂಬಾ ಮಳೆ. ಕಾರು ಮತ್ತೆ ಬೈಕ್ಗಳೆಲ್ಲ ನೀರಿಗೆ ಹೋಗ್ಬೇಕ್ ಇವಗ ಆತರ ಮಳೆ ಬರ್ತೈತ್.
ಹೌದಾ,
ಹ,
ಹ್ಮ್. ನನ್ಗತು ಹೊರ್ಗಡೆಗೆ ಹೋಗಕ್ಕಾಗಲ್ಲ ಅಷ್ಟೊಂದು ಬಿಸಿಲ ಇದೆ.
ಚೆನ್ನಾಗಿ ನೀರು ಹಣ್ಣುಗಳನೆಲ್ಲಾ ತಿನ್ನಿ.
ಹ್ಮ್ ತಣ್ಣಗಿರುತ್ತೆ ಬಿಡಿ ಬೇಸಿಗೆಯಲ್ಲಿ.
ಹಾಂ,
ಹ್ಮ್.
ಮತ್ತೆ ಸಮಾಚಾರ ಹ್ಮ್ ಚೆನ್ನಾಗಿದ್ದೀರಾ,
ಹಾ,
ನಿಮ್ದು ಯಾವ ಊರು ಅಂದ್ರಿ ಹೇಳಿ.
ನಮ್ದು ಇಲ್ಲೇ ಬಿಡಿ,
ಹೌದಾ,
ಹ್ಮ್, ಮತ್ತೆ ಸಮಾಚಾರ,
ಪ್ರವಾಸ ಹೋಗಿದ್ರ ಎಲ್ಲಾದ್ರು.
ಹಾ ಹೋಗಿದ್ವಿ ನೀವ ಹೋಗಿದ್ರಾ.
ಇಲ್ಲ ಎಲ್ಲೂ ಹೋಗಿಲ್ಲ.
ಯಾಕೆ ಏನಾಯ್ತು, ಯಾಕ ಹೋಗಿಲ್ಲ, ನಾವು ಇಲ್ಲೇ ಅರುಣಾಚಲಂ ಹೋಗಿದ್ವಿ.
ಹೌದಾ ನಮಗೆ ಪರೀಕ್ಷೆ ಇ ತ್ತು ರಜೆ ಇರ್ಲಿಲ್ಲ ಅದಕ್ಕೆ ಎಲ್ಲೂ ಹೋಗಿಲ್ಲ.. ರಜೆಲಾದ್ಮೇ ರಜ್ ಒಂದೇ ಆಗಿದೆ,
ಹೇಗ್ ಮಾಡ್ರಿದ್ರು.
ಚೆನ್ನಾಗ್ ಮಾಡಿದೀನಿ ಪರವಾಗಿಲ್ಲ. ಅವ್ರ ಹೆಂಗೆ ಕರೆಕ್ಟ್ ಮಾಡ್ತಾರೋ ಗೊತ್ತಿಲ್ಲ.
ಹೌದು ಹ್ಮ
ಹ್ಮ್.
ಇವಾಗ ಮತ್ತೆ ಯಾವಾಗ ಇರೋದು ನಿಮ್
ಮತ್ತೆ ಸೋಮವಾರ ಐತೆ,
ಹೌದಾ ಹ್ಮ, ಹ್ಮ್
ಹ್ಮ್,
ಚೆನ್ನಾಗ್ ಮಾಡಿದ,
ಹ್ಮ್,
ಯಾವಾಗಾದ್ರೂ ಬಿಡುವದಾಗ ನಮ್ಮೋರ್ ಕಡೆ ಬನ್ನಿ.
ಹಾ ಬರ್ತೀನಿ.
ಹಾ,
ನನಗ್ ಗೊತ್ತಿಲ್ಲ ಅಲ್ವಾ ನೀವೇ ಕರ್ಕೊಂಡ ಹೋಗಿ.
ಹಾ ನಾವೇ ಬಂದ್ ಕರ್ಕೊಂಡ್ ಹೋಗ್ತೀವಿ. ತಗೋಳಿ,
ಏನ್ ಮಾಡ್ತೀರಾ ಬಂದ್ರೆ ನಮ್ಗೆ,
ನಿಮ್ಗೆ ಏನ್ ಇಷ್ಟನೋ ಅದೆಲ್ಲ ಅಡ್ಗೆ ಮಾಡ್ಕೊಡ್ತೀವಿ ಬನ್ನಿ.
ಇನ್ನು ಚಿಕನ್ ಅವೆಲ್ಲಾ ತಿಂತೀರಾ,
ಇಲ್ಲ ನಾವ್ ತಿನ್ನಲ್ಲ ನಿಮ್ಗೋಸ್ಕರ ಮಾಡ್ಕ, ನಿಮ್ ಗೋಸ್ಕರ ಮಾಡ್ಕೊಡ್ತೇವಿ. ಹಾ ಆಚೆ ಮಾಡ್ಕೊಡ್ತೇವಿ ನಿಮ್ಗೋಸ್ಕರ. ಹ್ಮ್
ಹೌದ, ತುಂಬಾ ಖುಷಿ ಆಗ್ತಿದೆ ನೀವ್ ಹಿಂಗ್ ಮಾತಾಡ್ತಿರೋದಿಕ್ಕೆ
ಹೌದಾ ಧನ್ಯವಾದ ನೀವು ಅಷ್ಟೇ ತುಂಬಾ ಚೆನ್ನಾಗ್ ಮಾತಾಡ್ತೀರಾ
ಹ್ಮ್್ಮ ತುಂಬಾ ಧನ್ಯವಾದ ವಾದ
ಹ್ಮ್ ನನ್ ಸ್ನೇಹಿತ್ರೆಲ್ಲ ಏನ್ ಮಾಡ್ತಿದ್ದಾರೆ
ಅವರು ಇಲ್ಲೆ ಪರೀಕ್ಷೆಗೆ ಓದ್ತಿದ್ದಾರೆ ನಿಮ್ಗೆ ರಜೇನ ಇವತ್ತು ಕೆಲ್ಸ
ಹೌದು ರಜ ಹ್ಮ್
ಹ್ಮ್ ಏನ್ ಮಾಡ್ತೀರಾ ರಜೆ ಬಂದಾಗ
ರಜೆ ಬಂದ್ರೆ ತಲೆಗ್ ಸ್ವಲ್ಪ ಎಣ್ಣೆ ಹಾಕಿ ಮಸಾಜ್ ಮಾಡ್ಕೊಳ್ತೀವಿ ಇಷ್ಟ ಆಗಿರೋ ಊಟ ಮಾಡ್ಕ ಹಕೊಂಡ ಊಟ ಮಾಡ್ತೀವಿ ನಿದ್ದೆ ಮಾಡ್ತೀವಿ
ರೆಸ್ಟ್ ಎನ್ ತಗೋಳಲ್ವಾ
ಅದೇ ವಚ ತಲ್ವಾ
ಹ್ಮ್ ಹ್ಮ್ ನೀವೊಬ್ರೇ ಇರ್ತೀರಾ ಮನೆಯಲ್ಲಿ
ಆಯ್ತು ತ ನಾವು ಒಬ್ರೇ ಇರೋದು ನೀವು
ನಿಮ್ಮೆ ನಾವು ಹಾಸ್ಟೆಲ್ ಅಲ್ಲಿ ಇರೋದು
ಹೌದಾ ಹ್ಮ್
ನಮ್ಮ ಸ್ನೇಹಿ ಒಬ್ಬಳೇನ ಮಗಳು
ಹಾ ಹೌದು ಹೌದು
ಹ ಒಬ್ಳೇ ಒಬ್ಳೇ ಇದ್ದೀರಾ ನೀವು
ಹೌದು ಅಮ್ಮ ಇದ್ದಾರ ಹ್ಮ್ ನೀವು
ನಮಗೂ ಒಬ್ಬ ತಂಗಿ ಒಬ್ಬ ತಮ್ಮ ಇದ್ದಾರೆ ಮೂವರು ನಾವು ಹ್ಮ್ ಹೌದು ನಾವೇ ದೊಡ್ಡವರು
ಹ್ಮ
ಮತ್ತೆ ಸಮಾಚಾರ
ಏನ್ ಊಟಾ ಮಾಡಿದ್ರಿ
ಬೆಳಗ್ಗೆ ದೋಸೆ ತಿಂದೆ ದೋಸೆ ಚಟ್ನಿ
ಹೌದಾ
ಹ್ಮ್ ನೀವು
ನಾ ಇಡ್ಲಿ ಊಟ ಮಾಡಿದ್ವಿ
ಹ್ಮ್ ಹ್ಮ್ ಇವಾಗ
ಹ್ಮ ಹ್ಮ
ಹ್ಮ್
ಹ್ಮ್
ಇವಾಗ ಏನ್ ಮಾಡಿದ್ರಿ
ಇವಾಗ ಅನ್ನ ಸಾಂಬಾರ್ ನಾನ್ ಆಫ್ ಮಾಡಿ ಬಂದಿದು ಹ್ಮ್ ಹ್ಮ್ ಮತ್ತೆ
ಮತ್ತೆ ಹೇಳ್ಬೇಕು ಸಮಾಚಾರ
ಹ್ಮ್
ಹ್ಮ್ ನೀವೇ ಹೇಳ್ಬೇಕಪ್ಪ ಜೋರು
ಹೇಳಿ ಕೇಳೋಣ
ಹ್ಮ್ ನೀವ ಹೇಳಿದ್ರೆ ನಾವು ಕೇಳ್ತೀವಿ
ಮನೆಯಲ್ಲೆಲ್ಲ ಚೆನ್ನಾಗಿದ್ದಾರ
ಹ್ಮ ಚನ್ನ
ಹ್ಮ್ ಮತ್ತ
ಹಿಂದೇನೊ ಬೇರೆ ಶಬ್ದ ಕೇಳಸ್ತಿದೆ
ಹ ಕೇಳಸ್ತದಿಯಾ
ಹಾ ಇವಾಗಲೂ ಕೇಳಸ್ತೀದೆ
ಹ್ಮ್ ಹ್ಮ
ಹ್ಮ್
ಹ್ಮ ಹ
ಇವಾಗ್ಲೊ ಇವಾಗ್ಲೊ ಹಂಗೆ ಮತ್ತೆ ಹೇಳ್ಬೇಕು
ಏನಾದ್ರೂ ಮಾತಾಡಿ
ಹೇಳಿ ಮತ್ತೆ ಇವತ್ತು ಮತ್ತೆ ಏನ್ ಮಾಡ್ತೀರಿ ಇವತ್ತೆಲ್ಲ
ಇವತ್ತೆಲ್ಲ ಅಂದ್ರೆ ಹೇ ಇರುತ್ತಲ್ಲ ಊಟ ಮಾಡೋದು ಮಲ್ಗೋದು ಸ್ವಲ್ಪ ವ್ಯಾಯಾಮ ಮಾಡೋದು
ತಿಂಡಿ ಮಾಡ
ಇವತ್ತು ಬಿಸಿಬೇಳೆ ಬಾತ್ ಮಾಡೋಣ ಅಂತ ಇವತ್ ಬಿಸಿ ಬೇಳೆ ಬಾತ್ ಕೇಳಸ್ತಿದಿಯಾ ಹ ಮೇಲೆ ಹೇಳಿ ಹಾ ನಾವು ಹಂಗೆ ಮಾಡ್ತಿವಿ ನಿಮಿಗೂ ಬೇಕ ಆದ್ರೆ ಬನ್ನಿ ಕೊಡ್ತೀವಿ ನೋಡಿ ನಿಮ ಜೊತೆ ಮಾತಾಡ್ತಾ ಮಾತಾಡ್ತಾ ಸಮಯ ಹೋಗಿದ್ದೆ ಗೊತ್ತಾಗ್ಲಿಲ್ಲ
ನನ್ಗೂ ಅಷ್ಟೇ ಹಂಗೆ ಓದ್ಕೊಂಡಿದ್ದಿದೊಗಿದೆ
ಹೌದಾ ತುಂಬಾ ಚೆನ್ನಾಗ್ ಮಾತಾಡ್ತೀರ ನೀವು
ನೀವು ಅಷ್ಟೇ ಬಿಸಿಬೇಳೆ ಬಾತ್ ಹೆಂಗ ಮಾಡ್ತೀರ ಹೇಳಿ
ಹ ಮತ್ತೆ ಅವಾಗಾದ್ರೂ ಭೇಟಿಯಾಗೋಣ
ಹ್ಮ ಹೋಗೋಣ
ಹ್ಮ್ ಹಾ ಸರಿ ಧನ್ಯವಾದ
ಮತ್ ಇರಿ ಇರಿ ಮತ್ತೆನ ಸಮಾಚಾರ ಹಲೋ
ಧನ್ಯವಾದ